ಹಲೋ ಏನ್ ಮಾಡ್ತಾ ಇದೀರಾ ಕೇಳ್ತಾ ಕೇಳ್ತಾ ಇದೆ ಏನ್ ಮಾಡ್ತಾ ಇದ್ದೀರಾ
ಹಿಂಗೆ ಸುಮ್ನೆ ನಡೀತಾ ಇದ್ದೀನಿ
ಹ್ಮ್
ತಲೆ ಸ್ನಾನ ಮಾಡ್ಕೊಂಡಿದ್ದೆ- ಹಾ ಫ್ಯಾನ್ ಕೆಳಗಡೆ ನಿಂತು ತಲೆ ನಾನಾ ಡೈರಿ ಸೈನ್ಸ್ ಅಂತ
ಹ್ಮ್ ಹೌದಾ ಸ್ಕೋಪ್ ಇದೀಯ ಅಂದ್ರೆ ಹ ಡೈರಿಯಲ್ಲಿ ಹಾಲಲ್ಲಿ ಹಾಲು ಫ್ಯಾಟ್ ಎಸ್ಟಿಮೇಟ್ ಮಾಡ್ತಾರಲ್ಲ ಅವದೇ ಆದಾ
ಹಾ ಅದೇ ಅಂತಲ್ಲ
ಅದೇ ಡೈರಿಯಲ್ಲಿ ಒಬ್ರು ಕುೂತ್ಕೊಂಡು ಕೊಡ್ತಾರಲ್ಲ ಹತ್ತು ಸಾವಿರ ಸಂಬಳ ಕೊಡ್ತಾರಲ್ವ ಅದಾ
ಆತರಲ್ಲ
ಅದಕ್ಕೆ ಡೈರಿ ಕೋರ್ಸ್ ಬೇರೆ ಇದ್ಯಾ ಕೆಲ್ಸಕ್ಕೆ ಅಯ್ಯೋ ನಂಗಗೆ ಗೊತ್ತೇ ಇರ್ಲಿಲ್ಲ
ಅಷ್ಟು ಚೀಪಾಗಿ ಮಾತಾಡ್ಬೇಡಿ ಡೇರಿ ಬಗ್ಗೆ
ಓ ಓಕೆ ಓಕೆ ಅಂದ್ರೆ ಡಿಗ್ರಿ ಮಾಡಿದ್ರೆ ಎರಡ್ ಸಾವಿರ ಎಕ್ಸ್ಟ್ರಾ ಕೊಡ್ತಾರಾ
ಕೇ ಅದ್ರ ಬಗ್ಗೆ ಪೂರ್ತಿ ತಿಳ್ಕೊಂಡು ಮಾತಾಡಿ ಫಸ್ಟ್ ನೀವು ಅದನ್ನ ಓಕೆನಾ
ಹೌದಾ ಹೋಗ್ಲಿ ಬಿಡಿ ಯಾಕಿ ನಿ ತುಂಬಾ ಮಾತಾಡ್ತೀರಾ ಅನ್ಸುತ್ತೆ ತುಂಬಾ ರೂಡ್ ಅನ್ಸುತ್ತೆ
ಹಂಗಂತಲ್ಲ ನೀವು ನಮ್ಗೋರ್ಸ್ ಅ ಕಾಲ್ ಕೆಳಗ ಹಾಕಿ ತುಳಿತಾ ಇರೋತರ ಮಾತಾಡ್ತಿದಿರಲ್ವ ಅದಕ್ಕೆ ಅದು ಹೆಂಗಿರುತ್ ತಂದ್ರೆ ಇವಾಗ ನೀವು ಡೇ ನಾರ್ಮಲ್
ನೀವ್ ಮಾತಾಡ್ತಿದ್ರೆ ಯಾಕೋ ನಿಮ್ಗೆ ಹೈ ಬಿಪಿ ಇದೆ ಅನ್ಸ್ತದೆ
ಹಂಗಿಲ್ಲ ನೀವು ಮಾತಾಡೋದ್ರಿಂದ ನನಗ್ ಬಿಪಿ ಜಾಸ್ತಿ ಆಗ್ತಿದೆ ಅಷ್ಟೇ
ಇದು ಟ್ಯಾಬ್ಲೆಟ್ ತಗೊಳ್ಳಿ ನಂಗೆ ಒಳ್ಳೆ ಗೊತ್ತಿರೋ ಡಾಕ್ಟರ್ ಇದಾರ ಒಬ್ರು
ನೀವೇ ತಿನ್ಕೊಬಿಡಿ
ಹ ಮತ್ತೆ ಮೂಸಂಬಿ ತಿನ್ನಿ ಆಪಲ್ ತಿನ್ನಿ ಉಪ್ಪು ಕಡಿಮೆ ತಿನ್ನಿ ಚಿಕನ್ ತಿನ್ಂತೀರಾ ಕಡಿಮೆ ಮಾಡಿ ಮಸಾಲೆ ಐಟಮ್ಸ್ ಎಲ್ಲ ಕಡಿಮೆ ಮಾಡಿ ಆಯ್ತಾ ಕಡಿಮೆ ಆಗುತ್ತೆ ಬಿ ಪಿ ಎಲ್ಲ
ಕ ತಿನ್ನಲ್ಲ
ಮತ್ತೆ ನಿಮ್ ಸುತ್ತಮುತ್ತ ಒಳ್ಳೆ ನಿಮ್ ಸುತ್ತ ಮುತ್ತ ಒಳ್ಳೆ ಫ್ರೆಂಡ್ಸ್ನ
ಹಾ ಇದಾರೆ ಇದಾರೆ ನನ್ ಫ್ರೆಂಡ್ ಗಳೆಲ್ಲಾ ಒಳ್ಳೆ ಹೆಂಗ ಆಡ್ತಾರೆ ಒಳ ಚೈಡ್ಗಳ ತರಾ ಆಡ್ತಾರೆ ಸುಮ್ನೆ ಇರಿ ಇರಿ ಹೇಳದ್ ಕೇಳಸ್ಕೊಳ್ಳಿ ಹಿರ ನೇನ ಅಂತ ಒಬ್ಳಿದ್ದಾಳೆ ಅವ್ಳಂತೂ ನೀವ್ ಹೇಳಲೇ ಬಿಡಿ ಟ್ರಿಪ್ಪು ಅಂತ ಹೋಗ್ತಾಳೆ ಸುಮ್ನೆ ಟ್ರಿಪ್ ಹೋಗೋದಿಲ್ಲ ಮನೆಗ್ ಹೋಗಿರ್ತಾಳೆ ಟ್ರಿಪ್ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಪುಂಗೋದು ನಾನು ಅಲ್ಲ ಹೋಗಿದ್ದೆ ಇಲ್ಲೋಗಿದ್ದೆ ಆ ಫಾಲ್ಸ್ ಹಂಗಿತ್ತು ಫುಲ್ ನಾವ್ ಎಂಜಾಯ್ ಮಾಡದ್ವಿ ಅಂತ ಸುಮ್ನೆ ಡವ್ ಮಾಡ್ತಿರ್ ಾಳೆ ನಾ ನಾನು ನನ್ ಫ್ರೆಂಡ್ ನನ್ ಫ್ರೆಂಡ್ ಇನ್ನೊಬ್ಬಳಿದಾಳೆ ಪೂಜಾ ಅಂತ ಹೇಳ್ಬಿಟ್ಟು ಹಾ ನಾನ ಅವ್ಳ ಅಂತ ನಗ್ತಿರ್ತಿವಿ ಅವ್ಳ ಹೇಳದನ್ ಕೇಳಸ ಡು ಅಷ್ಟು ಡೋವ್ ಮಾಡ್ತಾಳ ಅವಳು ಅದಕ್ಕೆ ನಾವ್ ಅವ್ಳಿಗೆ ಹೆಸರು ಅವಳು ಹಸ ಹೆಸರು ಡವರಾಣಿ ಅಂತ ಇಟ್ಟಿದ್ದೀವಿ
ನೀವ್ ಯಾರಿಗೂ ಮಾತಾಡಕ ಬಿಡಲ್ಲ ಅನ್ಸುತ್ತೆ ಅಷ್ಟ ಮಾತಾಡ್ತಿದ್ದೀರಾ
ಊರಿ ನಾ ಸ್ವಲ್ಪ ಮಾ ಜಾಸ್ತಿ ಆಡ್ತೀನಿ
ಕೆಲ್ಸ ಕಡಿಮೆ ಅಲ್ವಾ
ಹ್ಮ್ ಕೆಲ್ಸ ಕಡಿಮೆ ಯಾಕಂದ್ರೆ ಎಲ್ಲಾ ನನ್ ಫ್ರೆಂಡ್ ನಯನಾನೇ ಮಾಡ್ಬಿಡ್ತಾಳೆ ಇನ್ ನಾನ ಎಲ್ ಕೆಲ್ಸ ಮಾಡ್ಲಿ ಅವಳು ನನಗು ನನ್ನ ನನಗೆ ನನಗ್ ಮ್ಯಾಗಿ ಬರಲ್ಲ ಅಂತ ಹೇಳ್ಬಿಟ್ಟು ನನಗ್ ಮ್ಯಾಗಿ ಕೂಡ ಕಲ್ಸ ಕೊಟ್ಟಿದ್ದಾಳೆ ಹೆ
ಹ್ಮ್ ನಾನು ಲಾಸ್ಟ್ ವೀಕ್ ಗೋವಾಗ ಹೋಗಿದ್ದೆ ಆಯ್ತಾ ಒಬ್ಬಳೇ ಸೊಲೋ ಟ್ರಿಪ್ಪು
ಓೋಗೋವಾಗ ಹೋಗಕಿ ಏನ್ ಮಾಡಿದ್ರು ಬೀಚಲ್ಲಿ
ಬೀಚ್ಲ್ಲಿ ಫುಲ್ ಎಂಜಾಯ್ ಮಾಡಿದೆ ನೀರಲ್ಲಿ ಆಟ ಆಡಿದೆ ಅಲ್ಲಿ ಫಿಶ್ ತಿಂದ ಮತ್ತೆ ಡ್ರಿಂಕ್ಸ್ ಎಲ್ಲಾ ಇತ್ತು ಬಟ್ ನಾವ್ ಎಲ್ಲ ಕುಡಿಯಲ್ಲ ಬಟ್ ನೋಡಕೆಲ್ಲ ಚೆನ್ನಾಗಿತ್ತು ಮ ಕೊಕೋನಟ್ ವಾಟರ್ ಕೊಡ್ದ ಅಂಡ್ ಒಳ್ಳೊಳ್ಳೆ ಫೋಟೋಸ್ ತಗೊಂಡೆ ಆ ಕಡೆ ಚೆನ್ನ ಒಳ್ಳೊಳ್ಳೆ ಕೋಟೆಗಳ ಇದಾವೆ ನೆಕ್ಸ್ಟ್ ಟೈಮ್ ನಾ ಫ್ರೆಂಡ್ಸ್ ಜೊತೆ ಹೋಗೋಣ
ಫ್ರೆಂಡ್ಸ್ ಜೊತೆ ಹೋಗಿ ಫ್ರೆಂಚ್ ಜೊತೆ ಹೋಗಿ ಗೋವಾ ಕಡೆ ಎಲ್ಲಾ ಚೆನ್ನಾಗಿರುತ್ತೆ ಒಬ್ಬೊಬ್ರೆ ಹೋಗ್ಬೇಡಿ ಒಬ್ಬೊಬ್ರೆ ಹೋದ್ರೆ ಒಂದ ಅಂದ್ರೆ ಅಷ್ಟು ಎಂಟರ್ಟೈನ್ಮೆಂಟ್ ಸಿಗೋದಿಲ್ಲ ಫ್ರೆಂಡ್ಸ್ ಜೊತೆ ಇದ್ರೆ ನಗ್ತಿರ್ತಿೀವಿ ಮತ್ತೆ ಏನಾದ್ರು ಒಂದು ಹ್ಮ್ ಎಂದ್ರೆ ಚೆನ್ನಾಗಾಗುತ್ತೆ ಟ್ರಿಪ್ಪು
ನೀವಂಗ ಅನ್ಕೊತೀರಾ ನಮ ಫ್ರೆಂಡ್ಸ್ ಎಲ್ಲಾ ಟಾಕ್ಸಿಕ್ ಮೆ ಚೈಲ್ಡ್ಗಳು ಆಥರ ಅಂದ್ರೆ ಯಾರು ಎಲ್ಲ ಹಂಗೆ ಎಂಜಾಯ್ ಮಾಡಕ್ ಬಿಡಲ್ಲ ಫುಲ್ಲು ಅ ಫೋನಲ್ಲೇ ಇರ್ತಾರೆ ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತಿರ್ತಾರೆ
ಏನ್ ಕಳ್ ಅವ್ ಓದ್ತಿದಾರ ಓದ್ತಿದಾರ ಇಲ್ಲ ಕೆಲ್ಸ ಮಾಡ್ತಿದಾರ
ಓದ್ತಿದ್ದಾರೆ ಆದ್ರೆ ಸೈಡ್ ಸೈಡ್ಲ್ಲಿ ಒಂದು ಬಿಸ್ನೆಸ್ ಆಗ್ತಾರೆ ಕೊಟ್ಟಿದ್ದೀನಿ ನನಗಿಂತ ಜಾಸ್ತಿ ಮಾಡ್ತಾರ ಅವರು
ಓ ಹಂಗಿದ್ರೆ ಕಷ್ಟ ಆಗುತ್ತೆ ಆದ್ರೆ ನೀವು್ ಚೈಲ್ಡ್ ಅಂತ ೇಳಿದ್ರಲ್ಲ ಅಂತ ಫ್ರೆಂಡ್ಸ್ ನ ಕಟ್ಕೊಂಡ ಹೋಗಿ ಅವ್ರು ಚೈಲ್ಡ್ಲ್ಲ ಚೈಲ್ಡ್್ದಾಗ ಆಡದ್ೂೆ ಚೆನ್ನಾಗ್ ಎಂಜಾಯ್ ಮಾಡ್ತಾರೆ
ಅದೇ ತುಂಬಾ ಬೈತಿರ್ತಾರೆ ಕಿರ್ಸ್ತಿರ್ತಾರೆ ಹೊಡಿ
ಬೈತಿರ್ತಾರೆ ಅಂದ್ರೆ ಚೈಲ್ಡ್ ಒ ಚಳ್ಳಳ್ಳಗ ಆಡೋರೆಲ್ಲಾ ಬೈತಾರೆ ಅಂದ್ರೆ ಅದನ್ನ ನೀವು ಸೀರಿಯಸ್ ಆಗಿ ತಗೋಬಾರ್ದು ಅದ ಅವರು ಏನೋ ಜೋಕ್ ಜೋಕ್ ಮಾಡ್ತಿರ್ತಾರ ಅಷ್ಟೇ ಅವ್ರೀ ನಿಮಗಂಗವು ಫುಲ್ ನೀ್ ಫುಲ್ ಸೀರಿಯಸ್ ಆಗಿ ತಗೋತೀರಾ ಅನ್ಸುತ್ತೆ ಅದಕ್ಕೆ ನಿಮ್ಗೆ ಇಾಗ ಅನ್ಸುತ್ತ ಅಷ್ಟೇ ಅವ್ರೇನ್ ಅಷ್ಟೇನ್ ಸೀರಿಯಸ್ ಆಗಿ ಹೇಳೋದಿಲ್ಲ
ಇರೋದ್ರಲ್ಲೇ ನಾನೇ ಫುಲ್ ಫನಿ ಆಗ ತಗೊಳೋದಯ್ತಾ ಎಲ್ಲಾರೂ ಅಫೆಂಡ್ ಆಕ್ತಾರ ನಾನ್ ಹೆಂಗ ಅಂದ್ರೆ ಫ್ರೆಂಡ್ಸ್ೋಸ್ಕರ ಪ್ರಾಣ ಬೇಕಾದರು ಕೊಟ್ಬಿಡು ಅಂತ ಕ್ಯಾರೆಕ್ಟರ್ ಆದ್ರೆ ಅವರು ಹೆಂಗ ಗೊತ್ತಾ ಫುಲ್ ರೂಡ್ ಕಿಚ್ತಾರೆ ಹೊಡ ಹೊಡಿತಾರೆ ಗಿಲ್ತಾರೆ ಬೈತಾರೆ ಮತ್ತೆ ನನ್ ಫ್ರೆಂಡ್ ಒಬ್ಬಳಿದಾಳೆ ಯನೋ ಕಾರ್ಡ್ಸ್ ಅಂತಾಳೆ ಕ್ಲಾಸ್ಲ್ಲಿ ಓಡೋಣ ಅಂತೇಳಿ ಸು್ನೆ ಇಲ್ಲಾರದು ಹೇಳ್ಕೊಟ್ಟು ಪಿಟ್ಟ ಕೊಂಡ್ರಿ ಕ್ಲಸ್ ಅಲ್ಲಿ ಓಡೋಣ ವಾಶ್ರೂಮ್ ಅಲ್ಲಿ ಓಡೋಣ ಬೆಂಚಲ್ಲಿ ಓಡೋಣ
ವಾಶ್ರೂಮ್ ಅಲ್ಲಿ ಆಡೋಣ ಅಂತ ಅವ್ಳು ಹೇಳಿರಲ್ಲ ನೀವು ಸುಳ್ಳು ಹೇಳ್ತಿದ್ದೀರಾ
ಹೆಂಗ್ರೆ ಗೊತ್ತಾಗುತ್ತೆ ಎಲ್ಲೋ ಇರ್ತೀರಾ ಡೆಲ್ಲಿಯಲ್ಲಿ ನನ್ನ ಅದೇ ನನ್ ಫೆಂಡ್ಂತ ಮತ್ತವರು ಆಡ್ತಾರೆ ಕಣ್ರಿ ನಿಮ್ ಗೊತ್ತಿಲ್ಲ ಅವ್ಳ ಎಷ್ಟ್ ತಿಕ್ಲಿ ಅಂತ ಬನ್ಾಗವಲ್ಲಿ ಕಣ್ರಿ
ಅದ್ ಬಿಡ್ರಿ ಹೋಗ್ಲಿ ನಿಮಗೆ ಏನೇ ಅಡ್ಗ ಬಿಡುತ್ತೆ ಹೇಳಿ ಅದ್ ಬಿಟ್ರಿ
ಚಿಕನ್ ಸಕತ್ತಾಗ ಮಾಡ್ತೀನಿ ಚಿಕನ್ ಬಿರಯಾನಿ ಚಿಕನ್ ಕಬಾಬ್ ಚಿಕನ್ ಚಾಪ್ಸ್ ಕೈಮಾ ಫಿಶ್ ಫ್ರೈ ಫಿಶ್ ಕಬಾಬ್ ಚಿಕನ್ ಲಾಲಿಪೊಪ್
ನಾನ್ ವೆಜ್ ಬೇಡ ನಿಮ
ಹೌದಾ ವೆಜ್ಜ್ಲ್ಲಿ ಮ್ಯಾಗಿ ಮಾಡ್ತೀನಿ ಸೂಪ್ ಮಾಡ್ತೀನಿ ಆಲೂಗಡ್ಡೆ ಕೊರ್ಮಾ ಮಾಡ್ತೀನಿ ಫ್ರೆಂಚ್ ಫ್ರೈಸ್ ಮಾಡ್ತೀನಿ ಪಲಾವ್ ಮಾಡ್ಿ ಿ ಬ್ರೆಡ್ ಸಲಾಡ್ ಮಾಡ್ತೀನಿ ಯೋಗಟ್ ಮಾಡ್ತ ತಿನ್ನಿ ಆಹ ಎಲ್ಲಾ ಮಿಕ್ಸ್ ಎಲ್ಲಾಡು ತರಕಾರಿ ಎಲ್ಲಾ ಕಟ್ ಮಾಡ್ಕೊಂಡು ನುಣ್ಣಗೆ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಸಸ್ ಎಮೆ ಸೀಡ್ಸ್ ಯೋಗಟ್ ಆ ಸ್ವಲ್ಪ ಓಟ್ಸ್ ಸ್ವಲ್ಪ ಚಿಯಾ ಸೀಟ್ಸ್ ಎಲ್ಲಾ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಸ್ಟೀವಿಯಾ ನ್ಯಾಚುರಲ್ ಸ್ವೀಟ್ನರ್ ಎಲ್ಲಾ ಹಾಕಿ ಕೊಡ್ತೀನ್ರಿ ನಮ ನಂದ್ ದಿನ ಮತ್ತೆ ರೊಟ್ಟಿ ಟಿ ಹಾಕ್ತೀನಿ ನಾನು ಮತ್ತೆ ನಾನನ್ ಮೊನ್ನೆ ರೊಟ್ಟಿ ಎಲ್ಲ ಮಾಡಕೊಟ್ಟಿದ್ದೆ ನನ್ ಫ್ರೆಂಡ್ಸ್ ಗೆಲ್ಲ ಎಷ್ಟ್ ಚೆನ್ನಾಗಿ ಕಡ್ಲೆ ಬೀಜ ಹಾಕಿ ರಾಗಿ
ನಾನು ರೊಟ್ಟಿ ಮಾಡ್ತೀನ್ಿ ರಾಗಿ ರೊಟ್ಟಿ ಹೆಂಗ್ ಮಾಡೋದಂತ ಹೇಳ್ತೀನ್ಿ ನೋಡಿ ಹ್ಮ್ ಫಸ್ಟ್ ರಾಗಿ ಬೇಡ ಬೇಡ ನಾನ್ ಹೇಳ್ತೀನಿ ನೋಡಿ ಆಮೇಲೆ ನನ್ ಇದ್ರಲ್ಲಿ ಏನಾದ್ರು ಕರೆಕ್ಷನ್ಸ್ ಇದ್ರ ಯಾಕಂದ್ರೆ ನೀವುಫುಲ್ ಶಫ ಪ್ರೀತಿ ಹೇಳ್ತಿದ್ರಾ
ಅಂದ್ರೆ ನಂಗೆ ರೊಟ್ಟಿ ಇಷ್ಟ ಇಲ್ಲ ಬೇರೆ ಏನಾದ್ರು ಹೇಳಿ ರೊಟ್ಟಿನಂತ ತಿನ್ನಲ್ಲ
ಬೇಡವಾ ಸರಿ ಆಯ್ತು ಹ ಇದು ಕಾರ್ದ ಹೊಳಗೆ ಗೊತ್ತ ನಿಮಗೆ ನಾನ ನಾನ್ ನಾನ್ ವೆಜ್ ತಿನ್ನಲ್ಲಾ ಕಣ್ರಿ ನನ್ಗ್ ನಾನ್ ವೆಜ್ ಬಗ್ಗೆ ಗೊತ್ತಿಲ್ಲ ರೀ ನಾನ್ ನಾನ್ ವೇಜ್ ತಿನ್ನಲ್ಲ
ಈ ಮುಂದೆ ಮುಂದೆ ಮುಂದೆ ನಾನ್ ವೆಜ್ ಅವರಿಗೆ ಮದುವೆ ಆದ್ರೆ ಮಾಡ್ಲೇಬೇಕಾಗುತ್ತಲ್ವಾ
ನನ್ ನಾನ್ ವೆಜ್ ಅವ್ರಗ್ ಮದುವೆ ಆಗ್ತೀನಿ ಅಂತ ನಿಮಿಗೆ ಯಾರು ಹೇಳಿದ್ದು
ಅಲ್ಲ ಅಂದ್ರೆ ಫ್ಯೂಚರ್ ನಮಗೆ ಹೆಂಗೆ ಬರ್ದ
ಅವ್ರೋಗ್ ಹೊರಗಡೆ ತಿನ್ಕೊಬಿಡ್ತಾರೆ ನಾನ್ ವೆಜ್ ಮಾತಾಡ್ತಾ ಇದ್ದೀನಿ ಫಸ್ಟ್ ವೆಜ್ ಮಾತಾಡ್ರಿ ನೀವು
ತಿಳತ್ಕೊ ಬು್ರೀ
ಆಯ್ ನನಗ್ ಬೇಡ ನಾನ್ ವೆಜ್ ಈಗ
ನೀವ್ ತಿನ್ಬೋದಿಲ್ಲ ಟ್ರೈ ಮಾಡಿಲ್ವ ಒಂದ್ಸತಿ ಸುಳ್ಳು ಹೇಳಬೇಡಿ
ಇಲ್ಲ ಇಲ್ಲಪ್ಪಾ ನಾನ್ ಟ್ರೈ ಮಾಡಿದ್ದಿದ್ರೆ ಹಾಸ್ಟೆಲ್ ಎಲ್ಲ ನನ್ ಫ್ರೆಂಡ್ಸ್ ತಿನ್ನು ಅಂತ ಹೇಳ್ತಾರೆ ಹೆಗ್ಗ ಹೆಗಂದ ಟ್ರೈ ಮಾಡ ಡು ಎಗ್ ತಿನ್ನು ಅದು ಇದು ಅಂತ ಬಟ್ ನನಗೆ ಇಷ್ಟ ಆಗಲ್ಲ ಅದಿಕ್ಕೆ ಅಂದ್ರೆ ಅದು ಅದು ಗೊ ತ್ತು ನಾವು ಸೈನ್ಸ್ ಸ್ಟೂಡೆಂಟ್ ಆಗಿ ಆತರ ಎಲ್ಲಾ ಮಾಡ್ಬಾರದು ಅಂತ ಬಟ್ ನಮಗ್ ಹಾಗ ಆಗ್ ಫಸ್ಟ್ಿಂದಾನೂ ರೂಢಿ ಆಗಿಲ್ಲ ಅದಕ್ಕೆ ಬೇಡ
ತಿನ್ ತಿಂದು ನೋಡಿ ಅಂದ್ರೆ ಅಂದ್ರೆ ಈಗ್ಲೇ ಇಷ್ಟ ಬಿ ಪಿ ಇದೆ ಅಂದ್ರೆ ಅದು ಚಿಕನ್ ಸ್ವಲ್ಪ ವೈಲೆನ್ಸ್ ಕ್ರಿಯೇಟ್ ಮಾಡಿದ್ರ ನೀವ್ ಹೆಂಗ ಕಡ್ಕೋತೀರ ಹೌದಾ ಹಓ ಸಿಟಿನ ಸಿಟಿ ಅಂದ್ರೆ ನಿಮ ಹೀಾ ಸೀಟಿ ಹೊಡಿತೀರಾ
ಹಾ ಹಂಗಲ್ಲ ಸಾರೀ ಸಾರೀ ಸಾರಿ ಸಾರಿ ನಾನಏನೋ ಬೇರೆ ಹೇಳಕ್ ಹೋಗಿ ನಿವಗ್ ಬೇರೆ ಏನೋ ಹೇಳದೆ ಬಿಡಿ
ಓ ನಿಮಗೆ ತೊದ್ಲಿದಯಾ
ನನ್ ಮಾತಾಡ್ಬೇಕಾದ್ರೆ ತೋರ್ಲ್ತಿನ ನನ್ ಫ್ರೆಂಡ್ಸ್ ಎಲ್ಲಾ ರೇಗಿಸ್ತಾರೆ ನನ್ಗೆದ್ದ ಅನ್ಕೊಂಡು
ಅದ್ ಕರೆಕ್ಟೇ ಅಲ್ವಾ ಅವ್ರು ಮಾಡೋದು ನೀವು ಹಂಗ್ ಮಾಡದಕ್ಕೆ ರೇಗಿಸ್ತ
ಹ ನನ್ೀಗ ಅಷ್ಟು ಬೇಗ ಫಾಸ್ಟ್ ಆಗ ಕೆಲವೊಂದ್ ಪದಗಳು ಬರಲ್ಲ ಕಣ್ರಿ ಬಟ್ ಆದ್ರೂ ಅವರ್ರನ್ನ ಅರ್ಥ್ ಮಾಡ್ಕೋಬೇಕು ಇಲ್ಲ ನಮ್ದೊಂದು ಚಿಕ್ಕದು ಹೋಟ್ಲ್ ಇದೆ ಅಷ್ಟೇ ಒಂದು ಮನೆ ಒಂದ
ನಾವ್ ನಮ್ದು ಜಮೀನ್ ಇದೆ ರೋಸ್ ಬೆಳಿತೀವಿ ಶಾಮಂತಿಗೆ ಬೆಳಿತೀವಿ ಈರುಳ್ಳಿ ನಮ್ಮ ನಮ್ಮನೆ ಏನೇಬೇಕು ಕಲಸ್ ಎಡಲ್ ಬೆಳ್ಕೋತೀವಿ ತೆಂಗಿನ ಮರಗಳಿದಾವೆ ಬದ್ನೆೇಕಾಯಿ ಗಿಡಗಳಿದಾವೆ ಬೀನ್ಸ್ ಹಾಕಿದೀವಿ ಈಗ ಫುಲ್ ನಾನ್ಂತ ತೊಡ್ದೊಡ್ ಕೆಲ್ಸ ಮಾಡ್
ತರದ ಹೊರಗಡೆ ತರೋದಕ್ಕಿಂತುೂ ನಾವ್ ಮನೆ ಹತ್ರ ನನ್ಗ್ ಆತರ ತುಂಬಾ ಇಷ್ಟ ಚಿ ಕೈ ತೋಟ ಅಂತಾರಲ್ಲ ಇದಕ್ಕೆ ಆತರ ಎಲ್ಲಾ ಹಾಕಿ ಮಾಡುದು ಬಟ್ ನಮ್ಮ್ ಮನೆ ಹತ್ರ ಜಾಗ ಇಲ್ಲ
ಅಂದ್ರೆ ಜಾಗ ಇಲ್ಲಾಂದ್ರೂ ಏನ್ ಮಾಡ್ಬೇ ಗೊತ್ತಾರೀ ನೀವು ಪಾಟ್ಸ್ ತಂದ ಇಡ್ಕೋಬೇಕ್ರಿ
ನಮ್ ಮನೆ ಹತ್ರ ಪಾಟ್ಗಳಗಳು ಇಡಕು ಜಾಗ ಇಲ್ಲ ಕಣ್ರಿ ನಮ್ದು ಮನೆ ಚಿಕ್ಕದು
ಮನೆಗ್ ಚಿಕ್ಕದಾದ್ರೂ ಮನ್ಸ ದೊಡ್ಡದ ಅಲ್ವಾ ಅದು ಬೇರೆ ವಿಷಯ ಹೊರಗಡೆ ಜಾಗ ಇರುತ್ತಲ್ವಾ
ಹೊರಗಡೆ ಇಲ್ಲ ರೋಡ್ ಇದೆ ನಮ್ಮ್ ಮನೆ ಮುಂದೆ
ಹ ಹೌದಾ ರೋಡಲ್ಲೇ ಇಟ್ಟು ಬಿಡಿ ಚೆನ್ನಾಗಿರುತ್ತೆ
ಹ್ಮ ರೋಡಲ್ಲಿ ಇಟ್ರೆ ಮನ ಪಕ್ಕದ ಮನೆಯವರೆಲ್ಲಾ ಬಂದು ಹೊಡಿತಾರ ಅಷ್ಟೇ ನನಗೆ
ಹ್ಮ್ ಹ್ಮ್ ನಿಮ್ ಬೆಸ್ಟ್ ಫ್ರೆಂಡ್ ಹೆಸ್ರನೇ
ಹ ಅವಳಾ ಮೆಂಟ್ಲೋಡು ನನ್ ಬೆಸ್ಟ್ ಫ್ರೆಂಡ್ ಅಲ್ಲ ಅವಳು ನನ್ ಎನಮಿ ಅವಳು
ಯಾಕ್ರಿ ಪಾಪಾ ನನ್ ಗೊತ್ತಿರಂಗಗೆ ಒಳ್ಳೆ ಹುಡ್ಗಿ ಅನ್ಸತ್ತಪ್ಪಾ ಹೆಸ್ರಿ ಕಕೊಂಡಿದ್ರನನೆ ಒಳ್ಳೆಯವ್ರ ಅಂತ
ಇಲ್ಲ ಕನ್ಡ್ರಿ ಅವಳ ಊಚಿ ಬಟ್ ಒಳ್ಳೆ ಹಳೆ ಹ್ಮ್ ಉುಚಿತರ ಆರ್ತಳ ನನಗ್ ಸು ಸುಮನೆ ಬೈತಿತಾಳ ಬಿಪ್ ಬರುತ್ತೆ ಅಂತಳೆ ನಿಮ್ ತರಾನೇ ಹೇಳ್ತಿರ್ತಾಳೆ ಅವಳುವೆ ಬಟ್ ನಾನು ಅವ್ರ ಜೊತೆಲ್ಲ ಚೆನ್ನಾಗ್ ಮಾತಾಡ್ತೀನಿ ನಾನ್ ಜಾಸ್ತಿ ಮಾತಾಡೋದೆೇ ನನ್ ಪ್ರಾಬ್ಲಮ್ ಅದಿ ಮುಂದೆ ಕಮ್ಮಿ ಮಾತಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಯಾರ್ ಜೊತೆನು ಮಾ
ಬೆಟರ್ ಬೆಟರ್ ಮಾತ ಆಡ್ಬಿಡಿ ನೋಡಿ ಮೂಗಿ ಹಕ್ಬಿಡಿ
ಅಂಗ
ಸರಿ ರರಿ ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ನ್ ಧನ್ಯವಾದಗಳು
ಧನ್ಯವಾದಗಳು ತಮಗೂ ಬಾಯ್